ಹಲೋ ಹೇಳೂ ಸಂತು
ಕರೋ
ಏದಳ್ದ
ಕೊಣನು
ಹ್ಮ
ಯರ ನಂಬರ್
ಹರ ನಾ ಒಂದ
ನಿಂದೂ
ಹ್ಮ
ನೀ ನಾಯಿ ಮಾತಾಡ್ರ ಹೆಂಗ ಇ ಮತ್ರ
ಯಕೆ
ಇಲ್ಲ ನೀ ಒಂದೇ ಹೇಳುದು ಬಿಡಾಮಿ
ಮ ಈ ಗಾಡತಿ ಇವಣ
ಇ ಹೇಳ್ತೇನೆ
ಹ್ಮ ನಾಳಿಗ ಹ ಎರಡ ಎರಡಕ್ಕ ರೊಬೋಟಿ
ಅ ಇನ್ನೊಂದು ನಂಬರ್ ತಗೊಂಡಿದಿಯ ಅಂತೇನ್ ಹೊಸದ
ಹಾ
ಹೊಸ ತೂಗೋಂಡಿದ್ದ
ಬೇರ ನಂಬರ್ ಸ ಇದು ತಗೊಂಡು ಓಟಿಪಿ
ಹಾ ಊಟ ಹುಷಾರ ಇದೆ
ಹ
ಹ
ಹಾ ಏನ ಮಾಡತಿ ಏನಾದರ ಮಾಡತ
ಹೌದ ಮತ್ತ ಎನ್ ಮಾಡೋದು
ಹ್ಮ
ಡೆೇಂಗು ಮಕಳ ಅಂತ
ಹ್ಮ್
ದಧ ಮತ್ತ ಎರಡ್ ಸಾವರ ಮುಕಮಾನ ನಿಚಿಂತ ನಗ
ಅ ಸರದ ಪಾರ್ಟಿ
ನ್ಚ್ಚದ ಅವನಿ ನೀಿನಗೆ ಹತ್ತಲ್ಲ ಅವನಿ ಹಚ್ಚ ನೀ ಸ್ವಿಚ್ ಆಫ್ ಆಗಿದೆ ಅವ
ಸೌಂಡ್ ಬಂತ ಬಡಿತ ಹೊನೆ ಸಾಮನೆ
ಹ್ಮ್ ಹ್ಮ್ ಅ ಇ್ದ ರೂಮ
ನ ರ ಎಲ್ಲ
ಹ್ಮ್ ಹಂಗೇ ತು ಬಾ ಕಾರವಣಿನ ಮೂರ
ಚಲ ಆ್ತ ನಿಮ್ಮರ ಹೆಂಗ ಇತ್ತು
ಊರಿ ಊರಿಗೆ ಹೋಗಿಲ್ಲ
ಹ್ಮ ವಾರ್ಷ ಹ್ಯಾತ್ತು
ಹ್ಮ್ ಎಪ್ಪ ಸಲ್ಲೋಣ
ಹ್ಮ್
ಹ್ಮ ಹ
ಹ್ಮ್
ಹ್ಮ್
ಮತ್ತ
ಸೇ ರೂಪಾಯ ಯಾಕ ಮುಕೊಂಡಂಗ ಕಳ್ತ
ಮತ
ಹನುತ್ತ
ಹ್ಮ್
ಇವತ್ತು ಬಣ
ಅದು ಪಡಂಬ ವರ
ಎಲ್ಲಿ
ಅಲ್ಲ ಬಾ ಆರಾಮಲ್ಲ
ಎಷ್ಟ ವಿಷ
ಹದು
ಅರೆ ಕೂಡ ರೇ ಹತ್ತು ನಿಮಿಷವ ಹತ್ತು ನಿಮಿಷ
ಎಜಿಯಊರ
ಹ
ಹ್ಮ
ಏನು
ಹಲೋ ಅಲ್ಲ ಕೂಳಮೋಡಿತ್ತ
ಅರೆ
ಹ್ಮ್
ಅಗ
ಹ್ಮ್
ಹಾ ಮತ್
ಹ್ಮ್ ಹರಾಬೇಡಿ ಹ
ಹೊಸ ಹಿಚ್ಚ ಪಯ ಹೊ ಹಾ ಅರೆ ಕೊಡಂಬಾ ಮ್ಯಾಗ ಏನ್ ಮಾಡ್ತ್ತ ನಾಗ ದೇವ ಇರ್ ನಮ್ಮ ಮು ನಡಿ ಹಂಜೆ ಬೇಕಿ ನೀ ರತ್ತ ಮತ್ತ ನಯನಂತ ಕೇಳಿಲ್ಲ ನೀ
ನಾ ಕೇಳ್ದ ಕೇಳ ಹ ಕು ನಟ್ ನಾವು ಎ ಗಂಡಲ್ ಓಡತವು ನ ನರು ಬಂದ ಹಬ ದವ್ವ ಅಂತ ಹೋಗ
ಹ್ಮ್
ಹ ಕೆ ಅಂಚಿಕೆ ಬರ್ತಾ ನಮ್ಮ
ಹ್ಮ್ ಇಟ ಮುಕತ ನೀ ತೀ ನ
ನಾನ್ನ ಎಂಟಕ್ಕ ಎಂಟಕ್ಕ
ಹ್ಮ್
ಹ ಹತ್ತು ಗಂಟೆ ಒಳಗಾಯ ಹತ್ತು ಗಂಟೆ ಒಳಗ ಇವತ್ ಇವರು ಸುಟ್ಟಿಯದೆಲ್ಲ ನಡೆಯಿ ಅದ
ಹ್ಮ
ಈ ಕಣ್ಣಂದು ಕನ್ನಯಡತಿ
ಹೇಳ ಮತ್ ಮ್ಯಾಗ ಬರಂಗ ಏನ್ ಮಾಡ್ರಿ ಹೇಳ
ಹ್ಮ್ ಕಲ್ಲಕೂಡ ನಿದ್ದೆ ಉಟುನ ಇಂಗ
ಏ ಇಲ್ಲ ಇನ್ನೊಂದು ಹದ್ನೈದು ಇಪ್ಪತ್ತು ನಿಮಿಷ
ನಿದ್ದೆ ಬರ್ಲ್ಲ ಆಮೇ ನಿದ್ದೆ ಬರ್ತು ಕಲ್ ಮ್ಯಾಗ ಕಂಪೌಂಡಿ ಹತ್ತು ಕೂಡ ನೋಡಿ ಅಲ್ಲ ಮಾಕೋ ಕ
ಅದ ಮ್ಯಾಗ ಏನ್ ಮಾಡತ ಪಪ ಮ್ಯಾಗ ದಬಸ್ ಗಾಳಿ ಬಿಡತ ಚಳಿ ಬಿಡ್ತಾವ ಇಲ್ಲಿ ಗಾಳಿ ಜಾಸ್ತಿ ಬಡಲಿ ಇ
ಕಾಂಪೌಂಡ್ ಹತ್ ಕುತ ಗೇಟ್ ಬಿ ಗಡಿ ಬಿಡಲ್ಲ
ಚಳಿ ಚಳಿ ಬೆಳ ತಹಲ್ಲಿ
ನ ಬುಡಗೂಡಲ್ಲ ನಡಲ್ಲ
ಚಳಿ ಬಿಡ್ತ ನಾ ನೋಡ ಆ ಲ ಟ ಶರ್ಟ್
ಲ್ ಟಿ ಶರ್ಟ್ ಅದಿಎನ್
ಎಏರ್ಪೋರ್ಟ್ ತೋ ತಸೊ ಇದುರ್ ಸಲ್ಲಿನೇ
ಹ ಮೂರ ಸಾವಿರದಾ ಮುನ್ನೂರ ರೂಪಾಯಿಕೊಟ ತಂದಿನಿ
ಹಾ
ಒನ್ ಪ್ಲೇಸ್
ಹ್ಮ್ ಹ್ಮ್ ಹ್ಮ್ ನಮ್ಮಲ್ ಇದ್ದು ಊರಾಗ ಬಿಟ್ಟ ಬಂದಿನ್ ಹಚ್ಚಿಕೊಂಡ ರೂಡಿ ಇಲ್ಲ ಅವಗ್
ಮೊದ್ಲಿನ್ ಹಿಡದ ಅವಾ ಈ ಸಲ ಆರ ಬಟ್ಟಿ ಎರ್
ಹ್ಮ್ ನಾಳಿ ಅದು ಸುಟ್ಟಿ ಅದ ನಾಳೆ ಯಿಂದ ಸುಟ್ಟಿ ಅದ ಬಂದ್ ಬಂಗಿನ್ ಬೇಗ ಮಾತಾಡಾರಪ್ಪಾ
ಮೂವತ್ತು
ಹ್ಮ್
ನಂದ ಇನ ಎಷ್ಟ ಹತ್ತ ಎನ್
ಇನ್ನ ಹದಿನೈದು ಕಾಲ್ ಅನ್ ನನ್ನು
ಹದ್ನೈದು ನಾನ ಇನ್ನ ಐದ್ ಬಂದ ಮತ್
ಐದು ಬಂದವ ಇನ್ನ ಹ್ಮ್ ನೀನ
ನಾ ಹದಿನಾರರು ಮಾತಾಡಿದ
ಹ್ಮ್ ಹದ್ನಾರು
ಹ್ಮ್
ಹ್ಮ್ ಇಬ್ರು ಸೇಮೇ
ಹ್ಮ್ ಹ್ಮ್ ಹ್ಮ್
ಏ ಅವನ್ ಲೇಕ್ ಕಲಗತ್ ನ
ನಾವು ಭೀ ಹಾಕೊಂಡ್ ಮತ್ ನಾ ಭೀ ಮತ್
ಸರಿ ನನ್
ಹ್ಮ್ ಇಲ್ಲ ಅವನ ಅವನಿಗಿ ಪೋನ್ಂದಿಲ್ಲ ಬೇರೆೇವಂತನುೂ ಟಾಸ್ಕ್
ಅವ್ನು ಸಬ್ಮಿಟ್ ಮಾಡದ
ಮಾಡ್ತಾನ
ಇಲ್ಲಾ ವಾಯ್ಸ್ ರೆಕಾರ್ಡ್ ಆಗಿ ವಣ ಸಬ್ಮಿಟ್ ಮಾಡೋದು ಅಷ್ಟೆ
ನಾವ ಬ್ ಮಾಡ್ತೇವ ಅಂತ ಹೇಳ
ಇಲ್ಲ ಇಲ್ಲ ಟೈಮ್ ಇರ್ತದ ಸುಮ್ ಸಾಹೆಬುಡಿದಿಟೆ ಹಾಕ್ಯವಲ್ ಮತ್ತಯಾಕ್
ಡಿ ತಗೋಳದ ಎತ್ತಿ ಮತ ಅದ
ನಾಕ್ ನೂರು ರೂಪಾಯಿ ಸಾಕ
ಸಾಕ ನ ನೋಡ ಇನ್ನ ನಾಯಿನ್ ಇನ್ನು ಮ್ಯಾಗ್ ಮಾಡ್ರ ಒಂದು ಎ ಬರ್ತ ಒಡೆ ಸಾಕ ಎಂಟ ಇನ್ನೊ ಚಾರ್ಸ ಒಂದ್ ಹಜಾರ್ ದೀಡ ಹಜಾರ್ ಅದು
ಮತ್ತ ಎನ್ ಮಾಡಮ್ ಹೇಳ ಹೋಗ ವರ್ಲ್ಡ್ ವಾರ್ ತ್ರ್ರೀ ಮಾಡವಾ ಕಲ್ಲಿಕನ್ ತೋ ಉಡ ಉಡಾಸ ಬಿಡ ಅವನಿಗೆ ಹ್ಮ ಆಕೆ ಫಾರ್ಟಿ ಸೆವೆನ್ ಅಂತಂದೆ
ಆಕೆ ಫಾರ್ಟಿ ಸೆವೆನ್ ನಾವು ಹೊಸದು ಕನೆಡೆಯಮ ಆಕೆ ಫಾರ್ಟಿ ಸಿಕ್ಕಿ
ಫಾರ್ಟಿ ಸಿಕ್ಕಿ ತೇಗ್ರಸ್ ಒಮ್ಮೆ ಯಾಗರೀಸ್ ಬೇಡಮನೀ
ತಂದ ಹೆಗರ್ಸೋುದಿಲ್ಲ ಲಾಂಚ್ ಮಾಡಿ ಎಗರ್ಸ
ಹ್ಮ್ ಇಲ್ಲ ಹತ್ತ ಸಾವಿರ ಅಂದ್ರ ಏನು ನಮ್ಗೆ ನಿಜತ್ ಏನ್ ಇಲ್ಲ ಮಗ
ಹೇ ರಾಮ್ಯೆಗೆ ಹದಿನೈದು ದಿನ ಇಪ್ಪತ್ತು ಸಾವಿರ ಆಗುವ
ಹಾ
ಮೇಲೆ ಹದಿನೈದು ಸಾವಿರ ರೂಪೈ
ಹ್ಮ್ ಹ್ಮ್ ಹ್ಮ್
ಬಾರಿ
ಹ್ಮ್
ಏನ್ ಮಾಡ್ತಪ್ಪ ಟೈಮ್
ಟೈಮ್ ಟೈಮ್ ಅವ್ರು ನಮಗ್ ಗೊತ್ತ ನಮಗ್ ಗೊತ್ತಿರಲ್ ನಮಗ್ ನಮ್ಗ್ ಯಾರು ಪರಿಚ ಇಲ್ಲೋದ ಇವ್ರಿಗೆ ಯಾರ ಕೇಳ್ತಾರ ನಮ್ಮ ನವು ನಮ್ಮ್ ಪರಿಚಯ ಇರ್ಲಿಲ್ಲ ಅದ ಯಾರದ ಪರಿಚಯ ಇದ ಮತ್ತೆ ನಮ್ದ ಅರ ಬಟ್ಟೆ ಬೇರೆ ಇರ್ತಿತ್ತು
ಹ ಕೆಲೆಂ ಚೀಡ್ಯಾ ಪುಡ ಮಾಡಾರ
ನಡೆ
ಹ್ಮ್ ಇದು ಬಿಡ್ಬಿಡದಂಗೆ ಮಾತಾಡ್ಕೋ ತಿರ್ಬೋಕ್ ಇದು
ಹ್ಮ್ ಹಂಗೆ ಇರದು
ಇದಾದ್ರ ಮಾತನಾಡಸುದು ಕೇಳದಿಲ್ಲ ಅನ್ಬೋದವಾ
ನರಬಲ ಹಂಗ ಏನ ಬಿದ್ದ ಇಲ್ಲ ಬಾ ಮಕಾತ ಮ್ಯಾಚ್ಚಚೋ ಕೊಡ
ಡೋಳಗೆ ಆಕೆ ಸಿಗರೇಟ್ ವಿಗರೇಟ್ ಅಚೆತೆಯ ತರ ಮೇಲೆ ಯಾವ ಮಾತ ಎನ್ ಹ್ಮ ತಡತಲ್ಲ
ಪಾರ್ಟಿ
ಹ್ಮ್ ಮುಂಜಾನೆ ಹೊಗೆಯ ಜಿಮ್ಮಿಗೆ
ಮುಂಜಾನೆ ಹೋಗಿಲ್ಲ ಹ್ಮ್ ಹ್ಮ್
ಹ್ಮ್ ಹೇಳಂದಿ ಆರ್ನೂರ ಅಂದಿರ
ಏಳು ನೂರು
ಹಾ ಹೆಚ್ಚಿಗೆ ಮಾಡತ ನೇನಣ ಸ್ಟ್ರೈ
ಫಸ್ಟ್ ಏಳ್ನೂರು ಆಮ್ಯಾಗ ಐದನೂರು
ಸ್ಟ್ರೈಕ್ ಮಾಡಳ ಮ ಯಾವ ಮಾತ
ಹ್ಮ್ ಬೇಡ ಬೇಡ
ಹ್ಮ್
ಮಾತೆ ಹ್ಮ್ ಮಾತೆ ಹ್ಮ್ ಒಂದು ಎಡು ದಿನ ಆಯ್ತು
ಹ್ಮ್ ಹ್ಮ್ ಇಜಾ ಹೋಗಿಲ್ಲ ಎನ್
ಇಲ್ಲ
ಹ್ಮ್ ಅಲ್ಲಿ ಹಲತ್ತಲ್ಲ ಮಲಿನ ಅಲ್ಲೇ